ಹ ಆಾ
ಏನಲ್ ಅವರಿ ನಿಮ ಬದ್ರಿ
ಹಂ
ಏನಿಲ್ರೀ
ಏನಿಲ್ಲ ನೋಡ್ರಿ
ಯಾರಾರ ಇದ್ರಿ ಸಿಕ್ತೀ ಯಾರ್ಯಾರ ಇದ್ರಿ
ಏಳ್ ಜನ ಇದ್ದೀವ್ರಿ ಮನೆಯವರು
ಹ್ಮ್ ಊಟಾಯತ
ಆಯ್ತ್ರಿ ನಿಂಬುದ್ರ
ಆಯ್ತ್ ನಮ್ಮತ್ ನೀವೇನ್ ಮಾಡ್ರಿ ಮುಂಚೆರಿ ಮುಂಜೆಲ್ಲಾ ಮಾಡ್ರಿ
ಹೀರಕಾಯಿ ಹೀರಕಾಯಿ ರ ಟ್ಟಿ ಹೋಳಿಗೆ ಆ ರೀ ಹೋಳಗಿ
ಆ ಯಾರೀ ಊಟ ಐತ್ರಿ
ಆಯ್ತು
ಏನ್ಡುದ ನಮ್ದ್ ಆಯ್ತು ನೋಡ್ರಿ ಮೋರಮ್ಮ ಮೋರಮ್ಮ ಚಲೋ ಐತ್ರಿ
ಹಾ ರೀ ಚಂದ ಐತ್ರಿ ಹಾ ರೀ ಚಂದ ಐತ್ರಿ
ಹ ಬಟೆ ಹೊಲ್ಸಿರ ಬಟ್ಟೆ ಒಲಿಸಿರ ಹಲೋ
ಇಲ್ಲಾರಿ
ಯಾ ಹೊಲ್ಸಲ್ ಬಿಟ್ಟೆ
ನ ಬೇಲ್ಲ ಬಂದ ಬಸ್ತ್ ಮಾಡಾರ ಆತ
ಈಸ್ಟ್ ಬಟ್ಟೆ ಹೊಲ್ಸರ
ಆ ರಿ ಹೊಲ್ಸೂರ
ಯಾರ್ಯಾರು ಹೊಲ್ಸಿರಿ
ನಾನು ಬಸರಿ ಮಾಳಪ್ಪರಿ
ಹ್ಮ್ ಊಟ ಆಯ್ತಾ ಹ್ಮ ಏನ್ ಕೆಲ್ಸ ಮಾಡಕೈತ್ರಿ
ಅದೆ ಕೆಲಸ ನೋಡಿದ್ರಿ ಸೈದಕ್ಕೆತ್ತು ಅನ್ನಾಡದ್ರಿ ಹೂ ರೇ ನಿನ್ನೆ ಹೊಡ್ತ ಹೂ ರೇ ಬಂದ್ರಿ ನಿನ್ನೆ
ನಮ್ಮನ್ತ್ತಡ್ ಕಾಯಿ ನೋಡ್ರಿ ಮಿ ಇ ಸಮ
ಏನ್ ಏನ್ ನೋಡ್ತರಿ
ಹಲೋ ರೀ ಏನ್ ಮಾಡಡದ್ರಿ ನಾಳೆ ಹೋಗಿ ನೋಡ್ಕೊಂಡು ಬಾವುಗು
ಊಟ ಆಯ್ತಾ ರಿ
ಆಯ್ತ್ ರೀ ಸ್ವಪ್ ನೀವ ರಕ್ಕಡ್ಗೆ ಏನ್ ಹೇಳಿ ಸರಿಕತ್ರ ಮಾಡಡ್ದ ಹೇಳ್ರಿ ಏನಿಲ್ರೀ ನನ್ ಸ್ವಲ್ಪ
ಹಾ ಏನ್ ಮಾಡ್ರಿ ಅಂದ್ರ
ಹ
ಮಸಾಲೆ
ತಿನ್ನುಸ್ ಬೇಕಾ ಹ ರೀ ಅಲ್ಲ ಕೂಲ ಮಾಮ ಅಲ್ಲ ಕೂಡ್ಲ ಹಾ ರೇ
ಮಸಾಲ ಆಯಕಿ್ರೆ
ಆರು
ಮಸಾಲ ಆಕಿ್ರ
ತ ಬಾಕ್ರಿ ಹ ಸದಕ್ಕೆ ತಬಾಕ್ರಿ ಹಲೋ
ಯಾರ
ಹಾಗಷ್ಟ ಬಿಟ್ಟ ಎಲ್ರರಿ ನಾಳಗ್ ಹೋಗ್ಬೇಕು
ನಾಳೆ ಹೋಗ್ತಿವಿ ಅಲೋ ಏರ್ ನ್ ಮಾಡ್ರಿ ಹ್ಮ ಕಲ್ಲಿಗ್ ಹೋಗಕ್ ನಾಳಿಗೆ
ಹಬಕ್ರ ಮತ್ತ ಏನ ಮಾಡ್ತ ರೀ
ಯಾರಿಗೆ ಆರಾಮಂದ ಅಂದರಲ್ಲ
ಆರಾಮಾದ್ರೆ ಯಾರ್ಗ ಏನಾಗಿಿಲ್ಲ
ಯಾರಿಗೆನೀ ಆಕಳ ಮಯ ಕತವಾ
ಮದ ಕಟ್ಟನ
ಯಾವಲ್ಲ
ಎಷ್ಟ ಅ ಬಲ್ರಿ
ಚಿನ್ನಪ್ಪನದಾರ್ರೀ ಹಾ ಯಾರಾರತ್ರ್ರೀ ಸೀತ್ಯ
ಹ ಅ ಹ ಹೊರ್ರೀ ಜನ್ತಿವ್ರೀ
ಹಾ ನಾ ಬರ ನಾ ಆರತ ಎತ್ರಣಪ
ಆರ್ ಜನ ಇದ್ರೀ
ಹದ್ರಣಪ್ಪ
ಆಯ್ತಾಯ್ತು ಹಂಗ್ರ ್ರೆ ಒಂದ್ ಗುಂಟೆ ಗುಂಟೆ ಮಾಡ್ರಿ ಗುಂಟೆ ಮಾಡ್ರಿ ಆದ್ರೆ
ಹಾ ಊಂಟ ಮಾಡಿ ಗುಂಟೆ ಮಾಡಿವ ಮೂರ್ ಗುಂಟೆ ಮಾಡಿವ
ಹ್ರ
ಮೂರ್ ಗುಂಟೆ ಮಾಡ ಹಾ
ಐತ್ರಿ ಹಂಗ್ರ ಮೂರ್ ಗುಂಟೆ ಮಾಡಿದ್ರ
ಹಾ ಏನ್ ಮಾಡಡ್ದದ್ದಾಗು
ಆಾಕ್ರಮಸ ನತೆ
ಬೆಂಗಂಗೂರ್ ವಕ್ರ ತಂಗೂರು ನಾಡದ ವರೀ ಯಾಕೋತ್ರಿ ಬಿಡ್ರ ನಮ್ಮವ್ರಗರ ಸುಂಖಿ
ಎಲ್ರಿೀ ಹಬಕ್ ಇಲ್ಲಿದ್ರ
ಇಲ್ಲ ಆರಾಮ ಅಲ ನ ಚಕೂಡ ಸತ ಗಲಬ ಕಾ ಹ್ಮ್ ಇ
ಏನಲ್ ನೋಡ್ರಿ
ಹ್ಮ್
ಹಾ ಆಯ್ತ್ರಿ ನಿಂಬುದ್ರಿ
ನಂಬರಿ ಯಾರಣ ನೀಂತ ಯಳವಕ ನೇ ಹೇಳಕ್
ಏನಲ್ರ ಆಯ್ತಾಯ್ತು ಹಂಗಾದ್ರೆ
ಎ ಮಾಡಳಕತರೆ
ಏನಲ್ರ
ಇಲ್ಲಿ ಹಲೋ ಹ
ಏನ್ರೀ
ಹಲೋ
ಏಳ
ಹಲೋ ಏನ್ ಮಾಡಕೈತ್್ರಿ ಮಾಡಳಕ ಡಂಗರ ಗೋಪ ಕ ಬೆಂಗಳೂರು ಹೋಬ್ಕ ಎಸ ಮಾಡಟ್ ಬೆಂಗರ್ ಗ್ಯಾಸ್ಮೋಟೆ ಬೆಂಗರ್ ಗ್ಯಾಸ್ ಸಮಮೋಟೆಗಳ
ಆರು
ಬೆಂಗಗಳೂರು
ಹ ಬ
ಟೊಮೊಟೊ
ಜಾನವರಾವರೆ
ಎಾಣವಳರೆ ಹೊಸಗ ಹಂಗ ತನ್ಂದ್ರ ಅದಾರ
ತಂದಾರ್ರಿ ನಮ್ ಕಾಕ್ನು
ನಿಮ ಕಾಕ್ ಮಾಡ್ತಂದ್ರ
ಯಂಗೋ ಚಂಪರಿ ಮಷನ್ ಲಿಫ್ಟ ಗಾಡ್ರು
ಆಠ್ ಬಂದಹ್ನರಿ ನಡಲ್ಲ ಕೆಲಸ
ನಡ್ದಲ್ರರಿ ಇನ್ನು ಸ್ವಪ ನಡ ಎಲ್ಲಾ ಕುಂತೀವ್ರಿ
ಹ್ಮ್ ನೆ ಮಾಡ್ತಾರದು ಬೇರೆಪೆ ಆ
ಕೊಡ್ತಾರೀ ಕಡ್ಕಾರ ರ
ನಡದಾ
ಅವರ
ಹ
ಹಾ ರೀ ನಡದ್ರಿ ಇನ್ನ ಒಬ್ರ ಇದ್ರ ಅಲ್ರರಿ ಅವ್ರ ಎಲ್ಲಾರೀ ಆರು
ಅವ ಸತತೆ
ಇನ್ನ ಒಬ್ರು ಇದ್ರರು ಅಲ್ರಿ ಅವ್ರ
ಆರು
ಸತಿರ ತರಿ ಅವ ಸಿತ ಕತಾರ ರ
ನೀವು ಸ್ಕೂಲ್ಗ ಹೋಗಿರರಿ
ಹ
ಸ್ಕೂಲಿಗ್ ಹೋಗಲ್ರರಿ ನೀವು
ನಾ ಕುಲಬಳರೀ ನಮರ ಕರ್ತ್ರಿ ನಮೇನ್ ಯಾ ಕುಲ್ವ ಅಲ್ರಿ
ಆಯ್ತು
ಅಲೋ ಹಾ
ಆ
ನೀವರ್ಗ ಹೋಯ್ದ ಕೂಲಿಗೆ ಯಾರಿಗೋಯ್ದ ಕೂಲಿಗೆ ಗುಲ್ಮಡ ಕಯ ರಗಾರ ಕುಲ್ ಮಾಡಡಕ ರರಿ
ಹಊರ
ಯಾರ್ದುಯ್ತಿಲ್
ನಾಳೆ ಸುಮ ಹೋಗಬೇಕರು ನಮ್ದಗೆ
ನಾಳೆ ಹಷ್ಟ ಹೋಗಬೇಕ್ರಿ
ಏನ್ ಮಾಡಡತ್ರಿ ನಿಮ್ದ ಆರು ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ರಿ
ಕಸ್ದರೆ
ಏನ್ ಎಲ್ ನೋಡ್ರಿ ನಿಮಗದ್ರಿ ಕೇಳಸತಾರೆ
ಹ
ಏನ್ ಹೇಳರಿ ಆರೀ
ಆ
ಆರೀ ಏನ್ ರೀ
ಹಲೋ ಹಲೋ
ಹ
ಏನ್ ಮಾಡಡ್ದ್ರಿ
ಏನ ಸಾರು ಕೂಡದರ್ರೆ
ಹಾ ರೀ ಕುಡದವ್ರೀ ನೀವ್ರೀ ಆಯ್ತ್ ರೀ ಚಾರ್ಜ್ಲ್ಒಂದುಗಡೆ